ಹೇ
ನಮ್ಮ ಕಡೆೆಯಿಂದ ಬಂದಿಲ್ಲಾ ಎನ್ನು
ಎಲ್ಲಿ
ನನ್ ಕಡದ ನಿ ಯಾ ಕಲ್ಲಿ ಬಂದರಿಯಾಗಿದೆ
ನಿಮಗೆ ಕರೆ ಮಾಡಿದರೆ ಬರಲಿಲ್ಲ ಯಾಕೆ
ನನಗೆ ಆ ತರ ಬಂದು ಗೊತ್ತಿಲ್ಲಾ
ಹೌದಾ ಗೀತಾ ತಿಂದಿದ್ದು
ಏನು
ನೀವು ಸ್ವಲ್ಪ ತಿಂದು ಹೋಗ್ರಿ
ನನಗೆ ಬೇಡ
ವಾಯ್ಸ್ ಸ್ವಲ್ಪಾ ನಿಮ್ಮ ಶಬ್ದಾಂತರ ಬರುತ್ತಿದೆ ಸ್ವಲ್ಪ ನೋಡ್ಕೊಳ್ಳಿ
ಏನ
ಒಂದ್ ಸ್ವಲ್ಪ ಸಿಟ್ಟ ಹೋಗಿ ಹೆಂಗೆ
ಬೇಡ ಅಂದೆ
ಅ ಎಲ್ಲಾ
ನಿನಗೆ ಬೇಡ ಹ್ಮ
ಮ್ಮಷ್ಟ
ಹ್ಮ್ ನಾನ್ ಹೇಳಿದ್ದಕ್ಕೆ ಮಾಡಿದ್ದು ಮುದ್ದೆ ಚಿತ್ರರು ಅನ್ನ ಮಾಡ ಚಿತ್ರರು
ಹ
ಮತ್ತೆ
ನನ್ನ ತಾಯಿಗೆ ತುಂಬಾ ಬೇಜಾರಾಗಿದೆ
ಯಾರಿಗೆ
ತಾಯಿಗೆ ಎಲ್ಲೋ ನನ್ ಬೇಗ ನನ್ನ ಮನೆ ಬಿಟ್ಟು ಹೋಗ್ುತ್ತೇನೆ
ಹೌದಾ ಹೇಳಿದ್ರಾ
ಆತರ ಏನ್ ಅವ್ರ ನೋಡುದ್ರ
ಹ್ಮ್
ನೀವು ನನ್ನ ಮಗಳು ನನ್ನ ಮಗಳು ಅಂತ ಮಾಡ್ತಾರೆ
ಅವ್ರಗ ಅಭ್ಯಾಸ ಆಗಿದೆ ಅಲ್ವಾ ನೀವು ಬೆಂಗಳೂರಿನಲ್ಲ ಇದ್ರಿ
ಅದು ಬೇರೆ ಅಭ್ಯಾಸ ಇ
ನಿಮಗೆ ಖುಷಿ ಇದ್ದರೆ ಮಾತ್ರ ಹಾಗೆ ಇಲ್ಲದ ಇಷ್ಟ ಇಲ್ಲದ ಮದುವೆ
ಏನು
ನಿಮಗೆ ಇಷ್ಟ ಆದರೆ ಮಾತ್ರ ಹಾಗಿ
ನಾನು ಯೋಚನೆ ಮಾಡ್ಬೇಕಲ್ಲ ಎಲ್ಲ ನ ಬರ ಇನ್ನೂ ವರ್ಷ ನಸ ಜಮಸ್ತ
ಅರ್ಥ ಆಗ್ಲಿಲ್ಲ
ನಿ ಬರ್ಷ ವಿದ್ಯಾಭ್ಯಾಸೆ
ನಿಮ್ಮ ಧ್ವನಿ ಸ್ವಲ್ಪ ಕರಕರ ಅನ್ನೋತತೆ ನೋಡಿ
ತರತಿ ಲಡನಾ ದನಿ
ಹ್ಮ್ ಹೇಳಡು
ನ ಇ ವರ್ಷ ರ
ದರ್ಷ ಹಗೆ ಮಾಡಿ ಹೂಮೆಣಸು ಶಾಸ್ತ್ರ ಮಾಡ್ ಕುೂಬಿಡಿ ಆಮೇಲೆ ಬೇಕಾದ್ರೆ ನಿ ತಾನಕ್ಕೆ ಮದುವೆಯಾಗಿ
ಹ
ಮತ್ತೆ ಏನ್ ಸಮಾಚಾರ ಎಂತ ಆಯ್ತಾ
ನಮ್ಮ ತಾತ ಒಳ್ಳ ಮಾಡತೇ
ನಿಮ್ಮ ತಾತ
ಹ
ಅರ್ಥ ಆಗ್ಲಿಲ್ಲ
ಗೊಂದು ಒಡವೆ
ಮಾಡಿಸತಾರಂತ ಹ್ಮ ಹ್ಮ್ ಹ್ಮ್
ಅದು ಯ ಹೇಗೆ ನಮ್ಮಮ್ಮ ತಾರೀ ಕೊಡ್ತವೆ ನಮ್ಮ ತಾಯಿ ನನೆಗೆ ಹೇಗೆ ಎರಡು ಬಳೆ
ಹ್ಮ್.
ಹೊತ್ತಿಗೆ ಎರಡು.
ಹ್ಮ್.
ಇದಿಗೆ ಒಂದು. ಕ್ಯಾನ ಸರ ಒಂದು ಗೊತ್ತಲ್ಲ ನಿಮ್ಗೆ ಯತರ ಅಂದ್ರೆ.
ಹ್ಮ್
ಕೈಗೆ ಒಂದು ಉಂಗುರ. ಇಷ್ಟು ನನ್ನ ತಾಯಿ ಕೊಡ್ತಾರೆ ನನ್ನ. ತಾತ ಕಾಲಿನ ಗೆಜ್ಜೆ ಕೊಡಸ್ತಾರೆ. ತೊಟರು.
ಹ್ಮ್
ಮತ್ತೆ ಇನ್ನೇನು ಸಮಾಚಾರ.
ಹೇಳು ಕೇಳಣ.
ಮಾಡದು ದಿನ ಬಿ ಎಷ್ಟೇ ದಿ ಇದ್ದಾರೆ ಮದ್ತ ತೋದು. ಎನ ಅ ಕೇಳಿಸ್ತಲ್ಲ ನೀ.
ಏನು.
ಜೀವನದಲ್ಲಿ ಹೆಣ್ಮ ಮಕ್ಳ ಎಷ್ಟೇ ದಿನ ಇದ್ರೆನು ಮದ್ವೆ ನ
ಅಲ್ವಾ. ಹೆಣ್ಣು ಹೋಗಬೇಕು ಹೆಣ್ಣ್ಗ್ಬೇಕು ಅಂತಾರೆ ಮನೇಲಿ ನೋಡಿದ್ರೆ ತಂದೆ ತಾಯಿ ಮತ್ತೆ. ಹನ್ನೆಲ್ಲ ಬಿಟ್ಟು ಹೋಗೋದು.
ಎಷ್ಟಷ್ಟ.
ಬೇಜಾರ ಆಗುತ್ತೆ ಅದನ್ನ ನೆನ್ಸ್ಕೊಂಡ್ರಿ. ನಮ್ಮ ಮನೇಲ್ಲ ಬಂದಿರ್ಬೇಕು.
ಹ್ಮ ಆತರ ಮಾಡ.
ಯಾರೆಲ್ಲ ಬಿಡಿ ಹತ್ತರ ದಡದರ್.
ಕಷ್ಟ.
ಅ
ಏನ
ನೀನು ಸಮಮಾಚಾರಾ.
ಹೇಳಿ ಅಮ್ಮ ಕೇಳಣ.
ಎನ.
ನಮ್ಮ ದೇವ ಇಲ್ಲೇ.
ಯಾಕಿಲ್ಲ.
ನೀವ್ ಏನ್ ಮಾತಾಡ್ಸ ಸಾರಿ
ಮಾತಾಡ್ಸಾ ಇದ್ದೀನ್ ಏನ್ ಮಾಡ್ತಾ ಇದ್ದೀನಿ.
ಇನ್ನ ಇನ್ನ ಏನು ಇನ್ನ ಇನ್ನ ಏನು.
ಹೇಳ. ಏನಾದ್ರೂ ಇದ್ರೆ ಹೇಳ್ಬಿಡು. ನಿಗೆ ಬರ್ಡೈ ನಿಮ್ಮ ಹುಟ್ಟುಹಬ್ಬಕ್ಕೆ ಬಟ್ಟೆ. ಯಾವ ತರ ತಗೊಳೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನಿಮ್ಮ ಹುಟ್ಟು ಹಬ್ಬಕ್ಕೆ.
ಹಾ ನೋಡಿ ನೋಡಿ ನಾನು ನೋಡ್ತೇನಿ.
ಸ್ವಲ್ಪ ಚೆನ್ನಾಗಿರ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂನು ಪರವಾಗಿಲ್ಲ.
ಹ್ಮ್ ಹೌದಾ
ಹಾ ಯಾಕಂತಂದ್ರೆ ಆತರ ಈತರ ಎಲ್ಲಾ ಚೆನ್ನಾಗ್ ಕಾಣ.
ಹಾ ಹಾ ಹಾ ಹಾ ಯಾವ್ ತರದ್ರಲ್ಲಿ ನೋಡ್ಲಿ
ನೋಡಿ
ನಿಮಗೆ ನಾವು ನೋಡೋದು ಇಷ್ಟ ಆಗುತ್ತಾ
ಆಗುತ್ತೆ ನೀವು ನೋಡಿ ನನಗೆ ಕಳಿಸಿ ನಾನ್ ನೋಡಿ ನಿಮಗೆ ಹೇಳುತ್ತೇನೆ ಚೆನ್ನಾಗಿದಯೋ ಇಲ್ವಾ ಬೇಡವಾ ಏನು
ನಳೇನೆ ಅವಳ ಚನೆ
ಮತ್ತೆ ಇನ್ನೇನು
ಹ್ಮ ಹಂ ಹೇಳೋ ಹೇಳೋ ಹೇಳ
ಮತ್ತೆ ಇನ್ನೇನು
ಹೇಳಪ್ಪ
ನಾಳೆ
ಹಾ
ಸಮಯ ಇದ್ದರೆ ನಮಗೆ ಕರೆ ಮಾಡಿ ಹ ನಾಳೆ
ಅವಾಗ್ಲಿಂಗೆಳ್ತಿರಿಆದರೆ ನೀವು
ನಾನ ಏನು ಮಾಡೋದಿಲ್ಲ ಮಾತಾಡ್ತೀನಿ.
ಹಾ ಮಾಡುತ್ತೇನೆ.
ಹ್ಮ.
ಹ್ಮ ಏನಾಂತರು.
ಮತ್ತಿಗೆ ಸಾಕು.
ಯಾಕೆ.
ನಗೆ ಯಾಕೋ ತಲೆಯಲ್ಲಿ ಏನೇನೋ ಆಗುತ್ತದೆ
ಬೇರೆ ಅವ ಜತೆ ಮಾತಾಡ್ಪಿಕನು.
ಇಲ್ಲ ಇಲ್ಲ ನಾನ್ ಯಾರ್ ಜೊತೆನೂ ಮಾತಾಡದು ನಾನ್ ದೂರವಾಣಿ ಅಂತ.
ಹ್ಮ್.
ಮತ್ತೆಏನು.
ಹೇಳೋ.
ನಾು ನನ್ನ ಸ್ನೇಹಿತರಿಗನ್ನ ಹೇಳಿಲ್ಲ.
ಏನಂತ.
ದೂರದ ಸ್ನೇಹಿತರಿಗೆ ನನಗೆ ಹಿಂಗಗೆ ಇದೆ ಅಂತ ನನ್ನ ಪರಿಸ್ತಿತಿ.
ಯಾರಿಗೆ ಯಾವ ಸ್ನೇಹಿತ ಸ್ನೇಹಿತನ ಸ್ನೇಹಿತೇನೋ.
ನಿನ್ನತ್ತ ಸ್ೀ ಅಲ್ಲಿ ನನ್ನ ಕೊಠಡಿಯಲ್ಲಿದ್ದ. ಬರಲ್ಲ.
ಹಾ ಹಾ.
ಹ ಅವರಿಗೆ ಯಾರಿಗೂ ಹೇಳಲಿಲ್ಲ ಇನ್ನು ಹಾ ಅದಕ್ಕೆ ನಾನು ಸುಮ್ಮನೆ ಯಾಕೆ. ತರ ಎಲ್ಲ ಹೇಳೋದು ಹ್ಮ ಹೌದ್ ಅದು ನಿದ್ದೆ ಆದ್ಮೇಲೆ ಹೇಳದು ಸರಿ ಸುಮ್ನೆ ಹಾಗಿ
ಇನ್ನು ಅದು ಅದೇನೋ ಅಂತರಲ್ಲ ತಾಲಿ ಕೊಟ್ಟುವರಿಗೂ
ತುಂಬಾ ಗೊತ್ತಿದಿಯಾ
ಹೌದು
ಇ
ಹೇಳಮ್ಮ ಹೇಳಿ
ನೀವು ಆ ಪುಸ್ತಕವನ್ನು ಮಾಡಿದೀರಾ
ಓದೋ ಪುಸ್ತಕ್
ಯಾವ್ದೋ ಪುಸ್ತಕ ಅದು ಏನು
ಮಾಡಬೇಕು ಮಾಡಬೇಕು ಮಾಡುತ್ತೇನೆ
ಅದು ಇಲ್ಲಿಗೆ ಬರೋ ಅಸ್ಟೊತ್ತಿಗೆ ಅದು ದುಡ್ಡು ಜಾಸ್ತಿ ಆಗಬಹುದು
ಏನಿಲ್ಲ ಹೌದು ಇರಿ ಹದ ನ ಮಾಡಣ
ಹಲೋ
ಎನು
ಹತ್ತು ಹದ್ನೈದು ರೂಪಾಯಿ ಜಾಸ್ತಿ ಆಗ್ಬೋದು ಹಣ ಅದಿಕ್ಕೆ
ಹಾ ಆಗ್ಲಿ ಬಿಡಿ ಹತ್ತು ಹತ್ತನೈದ ಆದರೆನು ಇನ್ನೇನು
ಹ್ಮ್
ನನ್ ಗೆಳತಿಯರು ಓದಿ ಮುಗಿಸಿದರೆ ನಾವು ಓದಬಹುದು
ಏನು
ಅದ ನನ್ನ ಗೆಳತಿಯರ್ ಓದಿ ಮುಗಿಸಿದರೆ ನಾನು ಓದಬಹುದು ಅಂದೆ
ಸರಿ ನಾನ್ ನಿಮಗೆ ನಾಳೆ ಕರೆ ಮಾಡ್ತೇನಿ
ಹ ಹಾಗೆ
ಹಾ ಶುಭ ರಾತ್ರಿ
ಶುಭ ರಾ